ಹಲೋ
ಹಲೋ
ಹಾ ರೀ ಏನ್ ಮಾಡ್ತತಾ ಇದ್ದೀರಾ.
ಹಾ ಏನಿಲ್ಲ ಹೇಳಿ ಇವ್ರೆ. ಹಾ ಹೇಳಿ ಇವ್ರೆ.
ಏನಿಲ್ಲ ಒಂದ್ ಟ್ರಿಪ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ರೀಸೆಂಟ್ ಆಗಿ ಯಾವ ಟ್ರಿಪ್ಗೆ ಹೋಗ್ ಬಂದ್ರಿ.
ಆ ರೀಸೆಂಟಾಗಿ ನಾವು ಚಿತ್ರದುರ್ಗ ನಿಯರ್ ಬೈ ಚಿತ್ರದುರ್ಗಕ್ಕೆ ಹೋಗ್ ಬಂದ್ವಿ.
ಹೌದಾ ದುರ್ಗದಲ್ಲಿ ಏನೇನಿದೆ ಫೇಮಸ್ಸು.
ಹ ದುರ್ಗದಲ್ಲಿ ನೋಡಂತ ವಿಪರೀತ ಇದಾವ್ರಿ ಸ್ಥಳಗಳು. ಚಿತ್ರದುರ್ಗದ ಕೋಟೆ ಅಂತ್ ಸೂಪರ್ ಆಗಿದೆ. ಅದೇ ತರ ನೀವು ಅಲ್ಲಿಂದ. ನೀವು ನಿಯರ್ ಬೈ ಹೋದ್ರೆ ಆ ಟೆನ್ ಮಿನಿಟ್ಸ್ ಕವರ್ಡ್ ಆಗ್ಬೋದು ಐ ತಿಥಂಕ್ ಅಲ್ಲಿಂದ ನಿಮ್ಗೆ ಇದು ಯಾವ್ದು. ಹ್ಮ್
ಕೋಟೆ ಎಷ್ಟೊತ್ತಾಗುತ್ತೆ ನೋಡಕೆ ಕೋಟೆ ನೋಡಕೆ ಒನ್ ಡೇ ಬೇಕ ಅನ್ಸತ್ತಲ್ಲ.
ಇಲ್ಲ ಇಲ್ಲ ಇಲ್ಲ ನೀವು ಕವರ್ ಮಾಡಿದ್ರೆ ಟೂ ತ್ರೀ ಅವರ್ಸ್ ಅಲ್ಲಿ ಕವರ್ ಮಾಡ್ಬೋದು ದೆನ್ ನೀವು ಆ ಇದಕ್ಕೆ ಹೋದ್ರೆ ಯಾವ್ದು ಚಂದ್ರವಳ್ಳಿ ತೋಟ ಇ ಇದೆ ಆಡುಮಲ್ಲೇಶ್ವರ ಐತೆ. ಜೋಗಿ ಮಟ್ಟಿ ಇದೆ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಹೋದ್ರೆ ನಿಮಗೆ ಸಿಕ್ ನ್ ಟ ಫಟಿ ಫರ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಹೋದ್ರೆ ನೀವು ಇದ ಇದೆ ಯಾವ್ದಂತ ಅಂದ್ರೆ ನಿಮಗೆ ವಾಣಿ ವಿಲಾಸ ಡ್ಯಾಮ್ ಇದೆ ಆಮೇಲೆ ಮುರುಗೇಶಸ್ವಾಮಿ ಮಠ ಇದೆ ಅದು ಕೋಟೆಯಿಂದ ಬಾಳ ಮಾಡಿ ಒಂದು ಹತ್ತದೈದು ನಿಮಿಷ ದಾರಲೆ ನಿಮಗೆ ಸಿ ಮುರುಗಸ ಮಠ ಅಲ್ಲಿ ಮ್ಯೂಸಿಯಂ ಇದೆ ಒಟ್ಟದಿ ಹೇಳ್ಬೇಕಂದ್ರೆ ಒಳ್ಳೆ ಪ್ರವಾಸಿ ತಾಣ ಆತದೆ.
ಹಾ
ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಪ್ರೇಕ್ಷಣೀಯ ಸ್ಥಳ. ಹೋಗ್ಬೋದು ಫ್ಯಾಮಿಲಿ ವೈಸ್ ಹೋಗೋಕೆ ಬೆಸ್ಟ್ ಇದೆ.
ಮತ್ ಮತ್ ಮತ್ ಮತ್ತೆ ಮತ್ತೆ ಈಗ ಏನು ಇದೇ ಹ ಅದ ನೆಕ್ಟ್ ಈಗ ಪ್ಲಾನಿಂಗ್ ಏನಿಲ್ಲ ಸದ್ಯಕ್ಕೆ ಬಟ್ ಏನಪ್ಪಾ ಅಂದ್ರೆ. ದುರ್ಗಾ ಅಂತ ಅಂದ್ ನಿಮಗೆ ಅಲ್ಲಿ ಹೊಳಲ್ಕೆರೆ ನಿಯರ್ ಬೈ ಹೊಳಲ್ ಕೆರೆನು ಆಗುತ್ತೆ ಅಲ್ ಹೋಗಿದ್ವಿ. ಅಲ್ಲಿ ದೊಡ್ಡ ಗಣಪ ಪತಿ ಇದೆ ನಿಯರ್ಬೈ ಅಲ್ಲಿ. ಅದು ಸ್ವಲ್ಪ ಫೇಮಸ್ ಇದೆ ಹಾಗೆ ಈ. ಕಡೆ ಸ್ವಲ್ಪ ಸಿಕ್ಸ್ಟೀನ್ ಕಿಲೋಮೀಟರ್ ದೂರ ಬಂತ ಅಂದ್ರೆ ಅಲ್ಲಿ ಅ ದಾವಣಗ ಗಾಜಿನರಮನೆ ಇದೆ. ಹೀಗ ಇ ದುರ್ಗದ ಸರಂಡಲ್ಲಿ ಹಾ ಇದೆ ಇದೆ ಇದೆ ಇದೆ ಅಲ್ಲಿ ಅಂತ ಅಂದ್ರೆ ಏನಂದ್ರೆ ಅದೇ ಗಾಜಿನಾರ ಮನೆ.
ಬಾಳ ಇದಾವನ್ ಹೇಳ್ದ ಹರಿಹರದಲ್ಲಿ ಹರಿಹರೇಶ್ವರ ದೇವಸ್ಥಾನ ದಾವಣಗೆರೆ ದದುಗಮ್ಮಟ್ಟ. ಪಲ್ಲ ಎಲ್ಲಾ ಬಾಳ ಹೇಳ್ತಿದ್ರು ನಮ್ಗೂ ನಾವು ಹೋಗಿಲ್ಲಾ ಹೋಗ್ಬೇಕು.
ಇಲ್ಲ ಅದು ಏನಪ್ಪಾ ಅಂತಂದ್ರೆ ನೀವು. ಹೇ ರೈನಿ ಸೀಸನ್ ಅಲ್ಲಿ ಹೋದ್ರೆ ನಿಮ್ಗ ಏನು ಇದಿಲ್ಲ ಬಟ್ ಏನಂತಾರೆ ರೈನಿ ಸೀಸನ್ ಅಲ್ಲಿ ದುರ್ಗಾ ನೋಡ್ಬಹುದು ಬೆಸ್ಟ್ ಪ್ಲೇಸು ನೀವು ಏನಪ್ಪಾ ಅಂತಂದ್ರೆ ಮಳೆಗಾಲ ಅನ್ನೋದ್ಕಿಂತ ಜಾಸ್ತಿ ನೀವು. ಚಳಿಗಾಲದಲ್ಲಿ ಈ ಒಂದು ಈ ದಾವಣಗೆರೆ ಈ ಬಾತಿಗುಡ್ಡ ಆಗ್ಲಿ ಹರಹೇಶ್ವರನ್ ಟೆಂಪಲ್ ಆಗ್ಲಿ. ಈತ ನೀವು ವಿಸಿಟ್ ಕೊಟ್ರೆ ಬೆಸ್ಟ್. ಹಾಗೆ ನೀವು ನೆಕ್ಸ್ಟ್. ಅಷ್ಟ ಯಾವ್ದದು ಹ್ಮ್ ನಾವ್ ಸಜೆಸ್ಟ್ ಮಾಡದಂದ್ರೆ ಈಗ್ ಈ ಈಗಿನ ಕಂಡೀಷನ್ ಅಲ್ಲಿ ಆ ಮತ್ತೆ. ಗೆ ಮತ್ತೆ. ಟೈಮ ಸಿಕ್ಕ ಒಮ್ಮೆ ಹೋಗ್ಬೇಕು.
ಬೆಂಗಳೂರು ಮೈಸೂರು ಉಡುಪಿ ಅಲ್ಲೆಲ್ಲಾನು ನೋಡೋಂತ ಪ್ಲೇಸ್ಗಳು ಬಾಳ ಇದಾವಲ್ಲ
ಬೆಂಗ್ಳೂರಲ್ಲಿ ಬೆಂಗ್ಳೂರಲ್ಲಿ ನಿಮಗ್ ಬೆಂಗ್ಳೂರಲ್ಲಿ ಏನಂತ ಏನ್ ಸಿಗಲ್ಲ ಪ್ಲೇಸಸ್ಗಳು ಬಿಕಾಸ್ ಅದು ಇರೋದೇ ಅದು ವರ್ಕಿಂಗ್ಗ ಅಂತಾನೇ ಇರೋದು ಅದು ಊರು. ನೀವು ಬೆಂಗಳೂರು ಸುತ್ತ ಹೋದ್ರೆ ಟ್ರಾಫಿಕ್ ನೋಡ್ಬೇಕಷ್ಟೇ ಬಟ್ ಏನಪ್ಪಾ ಅಂದ್ರೆ ನೀವು ಬೆಂಗಳೂರಿಂದ. ಸರೌಂಡ್ ಅಲ್ಲಿ ಟು ಅವರ್ಸ್ ಅಲ್ಲಿ ನಂದಿ ಹೀಲ್ಸ್ ಕವರ್ ಮಾಡ್ಬೋದು ನೀವು.
ಹಾ ಅದೇ ಒಟ್ಟ ಒಂದ ಎರಡು ಮೂರ್ ನೋಡಕ್. ಚೆನ್ನಾಗಿದಾವಲ್ಲ.
ನಾ ಅದೇ ಅಲ್ಲಿಗ್ ಹೋದ್ರೆ ನೆಕ್ಸ್ಟ್ ನೀವು ಅದು ಅದನ್ನ ಕವರ್ಡ್ ಮಾಡ್ಬೋದು. ಹಾಗೆ ಅಲ್ಲಿಂದ ನಿಮಗೆ ಒಂದು ಸಿಕ್ಸ್ ಅವರ್ಸ್ ಆಗುತ್ತೆ ಸ್ಯಾಟಲೈಟ್. ಇದರಿಂದ ನೀವು ತಗೊಂಡ್ರೆ. ಅಲಿಂದ್. ನಿಮಗೆ ಸೀದಾ ಭಷ. ಸ್ಟ್ಯಾಂಡ್ ಇಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ ಒಂದು ಸಿಕ್ಸ್ ಟು ಫೈವ್ ಸೆವೆನ್ ಅವರ್ಸ್ ಅಲ್ಲಿ ನಿಮ್ಗೆ ಮೈಸೂರು ರೀಚ್ ಆಗ್ತೀರ ನೀವು.
ನಿಮಗ್ ಟ್ರಾವೆಲ್ ಅಂದ್ರೆ ಬಾಳ ಇಷ್ಟ ಅನ್ಸುತ್ತಲ್ಲಾ.
ಟ್ರಾವೆಲ್ ಮಾಡ್ತಾ ಇರ್ಬೇಕು ಲೈಫ್ ಅಲ್ಲಿ ಟ್ರಾವ್ಲಿಂಗ್ ಎಲ್ಲ ಇರಲೇಬೇಕಲ್ಲ ಇಲ್ಲ ಅಂದ್ರೆ ಟ್ರಾವ್ಲಿಂಗ್ ಮಾಡ. ಇಲ್ಲ ಅಂದ್ರೆ ಮತ್ತೆ ಲೈಫ್ ಅಲ್ಲಿ ಸುಮ್ಮ್ನೆ. ಬೋರಿಂಗ್ ಆಗಿರುತ್ತೆ. ಮತ್ತೆ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ನಿಮ್ ಪ್ರೇಕ್ಷಣೀಯ ಸ್ಥಳ.
ಹ ಹ ಸ್ಕೂಲ ಅಲ್ಲಿ ಕಾಲೇಜ್ ಅಲ್ಲಿ ಇದ. ಅದೇ ದುರ್ಕಕ್ ಹೋಗಿದೀವಿ ಆಮೇಲೆ ಶಾಂತಿಸಾಗರ್ ಅಂತ ಸುಳಕೆರೆ ಅಂತಾರಲ್ಲ ಅಲ್ಲಿ ಹಂಪೆ ಹಂಪೆದು ಹೋಗಿದ್ವಿ ಬಟ್ ಬಾಳ ಪ್ಲೇಸ್ ನೋಡಕ್ ಆಗ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಆಮೇಲೆ ಸೂಳಕೆರೆನೂ ಅಷ್ಟೆ ಫ್ರೆಂಡ್ಸ್ ಎಲ್ಲ ಹೋದಾಗ ತುಂಬಾ ಚೆನ್ನಾಗಿದೆ ಅದ್ ಕೆರೆ ನೋಡಕೆ.
ಸೊಳಕರೆ ಈಗ ಇಂಪ್ರೂವ್ ಮಾಡಿದ್ದಾರೆ ನ್ ಅನ್ಸುತ್ತೆ ನನಗೆ.
ಹ್ಮ ಮೈಸೂರು ಮಡಕೆ. ಇಕ್ಕೆರಿ ಆಗುಂಬೆ ಚಾರ್ಮುಡಿ ಘಾಟು ಆಮೇಲೆ ಹರಿಹರೇಶ್ವರ ಟೆಂಪಲ್ ಎಲ್ಲಾ ಕಡೆ ಆಲ್ಮೋಸ್ಟ್ ಹೋಗಿದ್ದೀವಿ ಇನ್ನುೂ ಹೋಗೋದಿದೆ ಆಮೇಲೆ ಉಚ್ಚಂಗಿಿದದುರ್ಗ ಎಲ್ಲಾ ಬಾಳ ಪ್ಲೇಸ್. ನೋಡಿಧೇವ್ ಉಚ್ಚಂಗಿಧುರ್ಗನು. ಪ್ಲೇಸ್ ಬಾಳ ಚೆನ್ನಾಗಿದೆ ಕೋಟೆ ಎಲ್ಲ.
ಕೊಳತೆೆ .
ಹಾ.
ಚಗ . ಕೇಳಿದ ಏನ್ ಅಂತೇಳ ಹಂಗರ್. ಇದ್ರೆ ಅಲ್ಲೂ ಒಂದ್ಸರಿ ವಿಸಿಟ್ ಕೊಟ್ಟು ನೋಡ್ಬೇಕು. ಅ ಅವಾಗ ನಂಗು ಏನು ಹಿಂಗೆ ಅಂತೆ ಗೊತ್ತ ಹೇಳ್ತಿದ್ರಲ ನಾನು ಕೇಳಿರ ನೋಡ್ಬೇಕು ಒಮ್ಮೆ ನೀವೇಳ್ದ್- ತ್ತಿ ಅಂದಾಗ ಮತ್ತೆ ಇ ತರ ಏನಿದೆ ಅಂತ ನೋಡ್ಬೇಕು ಒಮ್ಮೆ ಹೋಗಿ.
ನೀವ್ ಒಂದ್ಸತಿ ಹೋಗ್ಬೇಕು ತು ತುಂಬಾ ಚೆನ್ನಾಗಾಗಿದೆ ನೋಡಕ್ಕೆ.
ಓಕೆ ಹಾಗಾದ್ರೆ ಅಲ್ಲೂ ಒಂದಸ ಸರಿ ವಿಸಿಟ್ ಕೊಡೋಣ ಅಂತೆ ಅಂದ್ರೆ ತಾಡ್
ಆಮೇಲೆ ಚೆನ್ನಾಗಿದ್ದಾವೆ ಪ್ಲೇಸ್ ಹುಣಕಲ್ ಕೆೆರೆ ಆಮೇ ಆಮೇಲೆ ಈ ಕಡೆ ಇನ್ನು ಹುಬ್ಳಿ ಪ್ಲೇಸ್ಗಳು ಬಾಳ ಚೆನ್ನಾಗಿದ್ದಾವೆ. ಅಲ್ಲಿ ಎಲ್ಲಾ ಹೋಗ್ಬೇಕು ಒಂದ್ಸತಿ.
ಹುಬ್ಬಳಿ ಹುಬ್ಬಳಿಲಿ ತುಂಬಾ ಇದಾವೆ ಅಂದ್ರೇನು ಹುಬ್ಳಿ ಊರಲ್ಲಿ ನಿಮ್ಗೆ ಸಿಗದೆ ಅದೇ ಒಂದ, ಎರಡ ಕೆರೆಗಳು ಸಿಗ್ತವೆ ದೆನ್ ನಿಮ್ಗೆ ಆ ಒಂದ ಅ ಸರ್ಕಲ್ ಏನಿದೆ ಅಲ್ಲ ಆ ಸರ್ಕಲ್ ಒಂದ ಫೇಮಸ್ಸು. ಆಮೇಲೆ ನಿಮ್ಗೆ ಏನಿದೆ ಅಲ್ಲ ಇದು ರೈಲ್ವೆ ಟೆಷನ್ ಅಂತ್ರು ಕರ್ನಾಟಕದಲ್ಲಿ ದೊಡ್ಡ ರೈಲ್ವೆ ಟೆಷನ್ ಅಂತ ನಮ್ಮ ಅನಿಸಿಕೆ ಹುಬ್ಳಿದು.
ಹೌದ್ ಹೌದ್ ಅಲ್ಲಿ ಓಡಾಡಕ್ಕೆ
ತ್ತ ಇವೆಲ್ಲ ನಿಮಗೆ ಅಲ್ಲಿ ಹುಬ್ಳಿಲು ಕಸಿದ್ದಾವೆ. ನಿಮಗೆ ಮೈಸೂರ ಅಂತ ಹೋದರೆ ಅಂತ್ರು ಅದು ಪ್ರವಾಸಿ ತಾಣನೇ ಬಿಡಿ ಅದು ನೀವು ವಾರ ಎಲ್ಲ ಹದಿನೈದು ದಿವಸ ಇದ್ರುನು ಯೇ ಸುತ್ಲು ನೋಡಂತ ಪ್ಲೇ ಪ್ಲೇಸಸ್ಗಳು ಬೇಜ್ಜಾನ್ ಇದಾವೆ. ಏನ್ ಮೇಡಂ.
ಮೈಸೂರಲ್ಲಿ ಏನೇನ್ ನೋಡಿದೀರಾ.
ಹಾ ಇಲ್ಲ ನಾವು ಮ್ ಮೈಸೂರಲ್ಲಿ ನಾವು ಅರಮನೆ. ಹಾಗೆ ಇದು ಯಾವ್ ಅದು ಚರ್ಚು ಮತ್ ತ್ತೆ ಯ ಜೂ.
ಅಯ್ಯೋ ನಾವೆಲ್ಲಾ ಹೋದಾಗ. ಕೋ ಸ್ಟಾರ್ಟಿಂಗ್ ಸ್ವಲ್ ನೋಡಿದ್ವಿ ನಾವು ಕಾಲೇಜ್ ಅಲ್ಲಿ ಹೋದಾಗ ಝೂ ಎಲ್ಲಾ ನೋಡಿದ್ದು ಆ ಮತ್ತ ಇನ್ನೊಂದ್ಸತಿ ಹೋದಾಗ ಅಲ್ಲಿ ಎಲ್ಲಾ ಲಾಕ್ಡೌನ್ ಇತ್ತು ಏನು ಪ್ರಾಪರ್ ಆಗ ಏನು ನೋಡಕೆ ಆಗ್ಲಿಲ್ಲ ನಮ್ಗೆ ಚರ್ಚು ಮತ್ ಮತ್ತೆ ಅರಮನೆ ಆಮೇಲೆ ಕೆ ಆರ್ ಎಸ್ ಎಲ್ಲಾ ಹೊರಗಡೆಯಿಂದ ಅಷ್ಟೇ ನೋಡ್ಕೊಂಡ್ ಬಂದ್ವಿ ನಾವು.
ಇಲ್ಲ ಕೆ ಆರ್ ಎಸ್ ತುಂಬಾ ಚೆನ್ನಾಗಿದೆ ಬಟ್ ಏನಂತ ಅಂದ್ರೆ ನೀವು ನೈಟ್ ಹೋಗ್ಬೇಕು ನೈಟ್ ಹೋದ್ರೆ ಲೈಟಿಂಗ್ಸ್ ಇರ್ತವೆ. ಆ ಡಾನ್ಸಿಂಗಿಂದೂ ಇದುರ್ದು ನೀರಿಂದು ಡಾನ್ಸಿಂಗಿಂದ್ ಇದು ಹಾಕಿರ್ತಾರೆ. ಶೋ ಇರ್ತತಿ ಆ. ಹಾಗೆ ಅಲ್ಲಿ ನಿಮ್ಗೆ ತರೆಯವಾರಿ ಫುಡ್ಗಳು ಸಿಗ್ತವೆ. ಸೀ ಫುಡ್ಸು ಹಾಗೆ ನೀವು.
ಅಲ್ಲಿಗ್ ಟ್ರಿಪ್ ಹೋದ್ರೆ.
ಮಡಿಕೇರಿ ಮಡಿಕೇರಿನೇ ಅದು.
ಮಡಕೇರಿ ಉಡುಪಿ.
ಉಡುಪಿ ಅನ್ನೋದ್ಕಿಂತ ನೀವು ಇದೇ ಮೊದ್ಲು ನೀವು ಮೇನ್ ಮೈಸೂರ್ನ ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಒಂಥರ. ಆ ಒಂದು ಸೆಂಟರ್ ಆಫ್ ಕರ್ನಾಟಕದ ಮೇನ್ಸ್ ಸ್ಪಾಟ್ಗುಳು ಕವರ್ ಮಾಡ್ದಂಗ್ ಆಗತ್ತೆ ನೀವು.
ನೋಡಕ್ ಇರೋದೆ ಅಲ್ಲಲ್ಲ ಪ್ಲೇಸ್ ಫಸ್
ನಾ ಶ್ರೀರಂಗಪಟ್ಟಣ್ದಲ್ಲಿ ಅಂತೂ ತುಂಬಾ ದೊಡ್ಡ ದೇವಸ್ಥಾನ ಇದೆ. ಶ್ರೀರಂಗಪಟ್ಣ ಆಮೇಲೆ ನಿಮಿಗೆ ಆ ಏ ಇದು ಅದು ಹಾ. ಗಗನ ಚುಕ್ ಕ್ಕಿ ಬರ ಚುಕ್ಕಿ ಫಾಲ್ಸು.
ಹೊಳೆ ನ ಚೆನಾಗಿದೆ ಆಮೇಲೆ ಅಬ್ಬೆ ಫಾಲ್ಸ್ ಕೇಳಿದಿರಾ.
ಆ ಹಬ್ಬೆ ಫಾಲ್ಸ್ ಕೇಳಿದ್ದೇವೆ ಅದೇ ರೂಟಲ್ಲಿ. ಕವರ್ ಆಗುತ್ತೆ ಅದನ್ನು ಮೇಲೆ. ಅತ್ರತ್ರ. ಹ ಯಾವ್ದು ಮಡಿಕೇರಿ ಸೈಡ್. ಕವರ್ ಆಗುತ್ತೆ ಅದು.
ಹಾ. ಪಾಲ್ಸ್ ಗಳು ಎಲ್ಲ ನೋಡಕ್ ಚೆನ್ನ ತ್ತ ಆಮೇಲೆ ಬೀಚ್ ಯಾವ್ಯಾವ ಬೀಚ್ ನೋಡಿದೀರಾ ಸಮುದ್ರಗಳ್.
ಮುರುಡೇಶ್ವರ ಬೀಚು ಆಮೇಲೆ ಓಂ ಬೀಚು. ಹಾಗೆ.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
. ಗೋಕರ್ಣ ಧರ್ಮಸ್ಥಳ ಈ ಕಡೆ ಧರ್ಮಸ್ಥಳದ ರೂಟ್ ಹೋದ್ರೆ ಮತ್ತೆ ಗೋಕರ್ಣ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಆಮೇಲೆ ನಿಮ್ಗೆ ಗಂಟೆ ಗಣಪ. ಪತಿ ಆಮೇಲೆ. ಅಲ್ಲಿ. ಆ ಉಡುಪಿ ಮಲ್ಪೇ.
ಧರ್ಮಸ್ಥಳ ಧರ್ಮಸ್ಥಳಕ್ ಹೋಗಿದ್ದೀರಾ.
ಹಾ ಧರ್ಮಸ್ಥಳಕ್ಕೆ ಹೋಗಿದ್ದಾವ ನಾವು. ಧರ್ಮಸ್. ಸ್ಥಳಕ್ ಅಂತ ಹದ್ರೆ ಮುಗುದೋಯ್ತು ಅಲ್ಲೇ ನಿಯರ್. ಒಂದ್ ಹದಿನೈದು ಪ್ಲೇಸ್ ನ್ನ ನಾವು ಕವರ್ ಮಾಡ್ಕ ಹೋದಲ್ಲ. ಹಾಗಾಗಿ ಮತ್ತೆ ಟ್ರಿಪ್ ಹೋದಾಗ ಅಲ್ಲಿ ಅದು ಹೋಗ. ಆಗ್ಲೇ ಬೇಕಾಗ್ತತ ಅದು. ಮಿನಿಮಂ ಮ್ಯಾಕ್ಸಿಮಮ್ ಅಂತೇಳಿ.
ಹಾ ಟ್ರಿಪ್ಪ. ಹೋಗ್ ಬರೋದ ಎಲ್ಲೋ ಏನೋ ತರ ಖುಷಿ ಅನಿಸ್ತದೆ ಎಲ್ಲ ಕಡೆ. ನಾವು ಹೋಗ್ಬೇಕು ಇಷ್ಟ್ರಲ್ಲೇ ಹೋಗ್ಬೇಕಂತ ಅನ್ಕಳ್ ಎಲ್ರಿಗೂ ಹೋಗ್ಬೇಕು.
ಮತ್ತೆ ಟ್ರಿಪ್ ಅಂದ್ರೆನನೆ ಒಂದು ಎಂಜಾಯ್ಮೆಂಟ್ಗೆ ಮೈಂಡ್ ಫ್ರೆಶ್ಗೆ.
ಹ್ಮ ಅವಾಗವಾಗ ಹೋಗ್ತಾ ಇರ್ಬೇಕೇಕ್ ಬಿಡ್ರಿ.
ಹಾ ಮತ್ತೆ ಹೋಗ್ಲೇ ಬೇಕಲ್ವಾ ಹೋದಾಗ್ಲೆ ಮತ್ತೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು.
ಮತ್ತೆ ನೀವ್ ರೀಸೆಂಟ್ ಆಗಿ ಮತ್ತೆ ಎಲ್ಲೊಗ್ಬೇಕಂತಿದ್ದೀರಾ? ನೀವು ಈಗ
ಹ ನಮ್ದು ಈಗೆ ರೀಸೆಂಟ್ಲಿ ಪ್ಲಾನಿಂಗ್ ಇರೋದು ಈಗ ನೋಡ್ಬೇಕು ಈಗ ಈ ಒಂದೆರಡು ರೖನಿ ಸೀಸನಾಗ್ಬೇಕು ದೆನ್ ನಾವು ಹೋಗ್ಬೇಕಂನ್ಕಂಡಿದ್ದೀವಿ. ಮಳೆಲಿ ಅದೇ ನನಗೆ ಬಹಳ ಇಷ್ಟ ಆಗೋ ಪ್ಲೇಸೇ ದುರ್ಗದ್ ಕೋ ಟೆ ಮಳೆ ಬಂದಾಗ ಅಲ್ಲಿ ಒಂತರಾ ಫಾಲ್ಸ್ ಆದಂಗೆ ಹರಿತೈತೆ. ತಿರ್ದತಿ ನೀರು. ತುಂಬಾ ಚೆನ್ನಾಗಿರ್ತತಿ ಅಂತ ನಾನು ಹೋಪ್ ಇಟ್ಟಿದೇನೆ ಯಾಕಂದ್ರೆ ಒಂದು ಎರಡು ಸರಿ ನನಗೆ ನೋಡಿದ್ದ್ ನೆನ್ಪಿದೆ. ಗ್ರೀನರಿ ಗ್ರೀನ ಆ. ಗ್ರೀನರಿ ಎಲ್ಲ ಇರ್ತತಿ ಆ ಬಂಡೆಗಳ ಮೇಲಿಂದ ನೀರರಿತ್ ತಿರ್ತತಿ ಒಳ್ಳೆ ಮಳೆ ಆದಾಗ ದ ಒಳ್ಳೆ ಸುಪರ್ಗಿರ್ತ್ದ ಹಾ. ಸಂಕೆ ಸಿದ್ದೇಶ್ವರ ದೇವಸ್ಥಾನದಿಂದ ನೀರು ತುಂಬಾನೇ ನೀರು ಪ್ರೆಜರಿಂದ ಬರ್ತತದೆ ಹ ಅದೇ ದುರ್ಗಾನೇ ತುಂಬಾ ಸೂಪರ್ ಸ್ಪಾಟ್ ಅದು ಅಂದ್ರೆ ಕೋಟೆ ಎಸ್ಪೆಷಲಿ ಕೋಟೆ ತುಂಬಾ ಚೆನ್ನಾಗಿರ್ತದೆ. ಕೋಟೆ ಬಿಟ್ಟು ನೀವು ಅದರ್ವೈಸ್ ಯಾವ್ದು ನೀವು
ಹ್ಮ ಒಳ್ಳೆ ಮಳೇಲ್ನೋಡಕೆ ಚೆನ್ನಾಗ್ ಅನ್ಸತ್ ಕೊಟೇ.
ಹ ತುಂ-ತುಂಬಾ ಚೆನ್ನಾಗಿರುತ್ತೆ.
ಹಾ ಹೌದು ಅದ್ರುನೂ ಸರ ಇರಿ ಬಿಸ್
ಇಲ್ ಇಲ್ಲ ಇಲ್ಲ ನೀವು ಮಳೆಗಾಲದಲ್ಲೋಗ್ ಗ್ರೀ ಒಳ್ಳೇ